ಹಲೋ
ಏನ್ ಮಾಡತಿದ್ರಾ
ಏನಿಲ್ಲ ಓದ್ತಾ ಕೂತಿದ್ದೆ ಕರೆಂಟ್ ಬೇರೆ ಹೋಯ್ತು
ಹ ಮಳೆಗಳು ಬಂದದ್ದ
ಹಾ ಮಳೆ ಇಲ್ಲಿ ಮಳೆ ಬೇರೆ ಶುರು ಆಗೈತಿ ಅದಕ್ಕೆ ಕರೆಂಟ್ ಅನ್ನ ತೆಗೆದುಬಿಟ್ಟವ್ರೆ
ನಮ್ದು ಇಲ್ಲಿ ಮೋಡಕವಿದದ್ದ
ಮೋಡ ಮಳೆ ಏನಿಲ್ಲ
ಮಳೆ ಇಲ್ಲ ತುಂತುರು ಬರುತ್ತೆ ಮತ್ತೆ ನೀಲುತ್ತೆ
ಹ್ಮ್
ನಾವು ಈಗ ಅದ ಚೋಡದ ಏನಲ್ಲ ಅದೇ ಸ್ನಾಯಕ್ಸ್ ಚೋಡೋದ
ಹಾ ಹಾ
ಈಗ ಅದೇ ಮೆಕ್ಕ ಜೋಳ ತಂದು ಅದನ್ನ ಬೇಸಕ್ಕಿಟ್ಟ ಕಸಿಈ ಕಡೆ ಬಂದೆ
ಹ್ಮ್ ಹ್ಮ ಟೀ ಎಲ್ಲ ಆಯ್ತಾ
ಟೀ ಅದು ಕುಡಿಯೋದು ಬಿಟ್ಟೇಲ್ಲ
ಯಾಕೆ
ಅದೇ ಹಲ್ಲು ಹೋಗಿದೆ ಅಲ್ಲ
ಓಹೋ ಓಹೋ ಓಹೋ
ಹ್ಮ್
ಆಸ್ಪತ್ರೆಗೆ ತೋರಿಸಿಲ್ವ
ಹ ತೋರ್ಸಿದ್ದೆ ಒಂದು ಇನ್ನ ಒಂದು ಎರಡು ಇದೆ ಅದಕ್ಕೆ ಪೂರ್ತಿ ಬಿಟ್ಟ ಬಿಟ್ಟುವಿ
ಒಳ್ಳೇದು ಬಿಡಿ ಹಾಲು ಕುಡಿಯಾಲ್ವಾ
ಹಾಲ್ ಕುಡಿತೇನೆ ಆದ್ರೆ ಪಾಕೆಟ್ ಅಲ್ಲಿ ಎಲ್ಲಿ ಕುಡಿಯೋದಿಲ್ಲ
ಹ್ಮ್
ಯಾವಾರ ಒಮ್ಮೆ ಹೊರಗಡೆ ಹೋದಾಗ ಗೆಳರ್ ಜೊತೆ ಅವಾಗ ಕುಡಿಯೋದು
ಏನು ಚಾಹನ
ಹ ಅಂದ್ರೆ ಚಾ ಕುಡಿಯೋದಿಲ್ಲ ಹಾಲು ಕುಡಿತಿನಿ ಅವರೆಲ್ಲಾ ಚಾ ಕುಡಿತಾರೆ
ಓ ಓ ಹಂಗೆ
ಹ್ಮ್
ಹ್ಮ್ ಇನ್ನೇನ್ ಸಮಾಚಾರ
ಏನೀಲ್ಲ ನಮ್ದು ನಾಳೆ ಊಟಲ್ಲ ಇವತ್ತು ಆಯ್ತು ಶನಿವಾರ
ಹ್ಮ್ ನಾಳೆ ರಜೆ ಅಲ್ಲಾ
ಹ್ಮ್
ಏನ್ ನಾಳೆ ಎಲ್ಲಿ ಹೋಗ್ಬೇಕಾ ಏನ್ ಮಾಡ್ಬೇಕು
ನಾಳೆ ನೋಡಕ್ ಸಿನಿಮಾಗೆ ಹೋಗ್ಬೇಕು ಅಂತ ಐಯ್ತೆ ತಲೆಯಾಗ
ಯಾವ ಸಿನಿಮಾ
ನೋಡ್ಬೇಕು ಇಲ್ಲಿಯ ಸಮೀಪ ಟ್ರೆಂಟರ್ ಒಳ್ಳಗ ಯಾವ್ದ್ ರಲೀಸ್ ಆಗಿದೆ ಅಂತ
ಹ್ಮ್ ನಾಳೆ ಕ್ರಿಕೆಟ್ ಮ್ಯಾಚ್ ಇದೆಯಲ್ಲ ಫೈನಲ್
ಅಂದ್ರೆ ಈಗ ಸಂಜೆ ಸಂಜೆ ಮೇಲೆ ಇರುತ್ತಲ್ಲ ಅದು
ಹಾ
ಅದು ಬೆಳಿಗ್ಗೆ ಹೋಗಿ ಬರುತ್ತೆ ನಂಗೇನೆಲ್ಲ ಆದ್ರೆ ಮೊನ್ನೆ ಹೋಗಿದ್ದೆ ಇಲ್ಲೇ ಸಮೀಪ ಚಿತ್ರಮಂದಿರಾಗ ಯಾವ್ದದು ಕೆ ಡಿ ದ್ರುವ ಸರ್ಜಾದು
ಹ್ಮ್.
ಅದ್ರ ಈ ಅದೇ ನೋಡ್ಬೇಕು ಇನ್ನೊ ಬೇರೆ ಕಾಟ್ಲ ನಾ ಮಲಯಳಂದ ಅದನ್ನ ನೋಡ್ಬೇಕು.
ಓ ನಿಮ್ಮ ಮಲಯಾಳಮ ಎಲ್ಲ ಅರ್ಥ ಆಗತ್ತಾ.
ಇಲ್ಲ ಸಬ್ ಟೈಟಲ್ಸ ಹೋಗಬೇಕು.
ಹ ಅಂದ್ರೆ ಇನ್ನೊಂದ ಏನಂದ್ರೆ ನಮ್ಗೆಲ್ಲಾ ಕಲ್ಸೋ ಟೀಚರ್ಗಳು ಮಲಯಾಳ ಯೂಸ್ ಸೊ ಮಲಯಾಳಂ. ಪರಿಸರ ಬಂದ್ಬಿಟ್ಟಿದೆ ಈಗ.
ಹ್ಮ್ ಹ್ಮ್.
ಒಬ್ಬ್ರೇ ಒಬ್ರು ಮಲಾಯಳಿ ಅಲ್ಲ ಉಳಕಿದ್ರೆಲ್ಲ ಮಲಯಳಿ.
ಹೌದಾ ಹಾ.
ನಮ್ಮ ಹೆಚ್ ಒ ಡಿ ಸರ್ ಅಷ್ಟೇ ಮಲಯಾಳಿಲಾ ಇನ್ನೊಬ್ರು ಸರ್ ಅವರು ಹ್ಮ್ ಇಬ್ರು.
ಹ್ಮ್ ಹ್ಮ.
ಮತ್ತ.
ಮತ್ತೆನೀಲ್ಲ ನೋಡಪ ನಿಮ್ಮ ಕಡೆ ನಡದ.
ನಮ್ಮ ಏನ ನಾಳೆ ಅದೇ ಫೈನಲ್ ಮ್ಯಾಚ್ ಅದ ಒಂದಿತ್ತು. ಬೆಳಿಗ್ಗೆ ನೋಡ್ತನೆ ಆ ಸಿನಿಮಾದ ಯಾವ್ದಾರ ಅಂದ್ರೆ ಆ ಕೆಡಿ ತಗದ ಬೇರೆ ಹಾಕಿದ್ರರು ಹೋಗ್ಬೇಕು.
ಹ್ಮ್.
ಅಲ್ಲ ಅಂದ್ರ ಎಲ್ಲಿವರು.
ಹೋಗಬಾ ಹೋಗಬಾ.
ಹ್ಮ್ ನೀವ ನೋಡದ ಕೇಳಿ
ಹ್ಮ್ ಇಲ್ಲಪ್ಪಾ
ಅಷ್ಟು ಓಕೆ ಏನೋ ಹ್ಮ್ ಎವರೇಜ್ ಸರಾಸರಿಯ್ರೆ ಹತ್ತೆ
ಹ್ಮ್
ಹ್ಮ್ ರಮೇಶ ಅರವಿಂದದುತ
ಹ್ಮ್
ನನೋ ಅಣತಮ್ಮನ್ ಸ್ಟೋರಿ ಇದೆರ್ಧ ತಿ ಇಲ್ಲ ಅದನ್ನೇ ಮತ್ತತ್ ಮುಂದುವರದ ಭಾಗ ತನಕ ಮತ್ತೆ ಕ್ಲೈಮ್ಯಾಕ್ಸ್ ಎಲ್ಲ ಅದೊಂದು ಹಾಕಾರೆ
ಹ್ಮ್
ನಾವವು ಒಂದ್ಸಲ ನೋಡ್ಬೋದು
ಹ್ಮ ನಾನೇನ್ ನೋಡಿಲ್ಲ
ಇಲ್ಲ ನೋಡವಂಂತದ್ದ ಆ ಟೈಮ್ ಮಾಡ್ಕೊಂಡ್ ನೋಡುವಂತದ್ದ ಏನಲ್ಲ ಬಂದಿ
ಹಾ
ಇನ್ ಹೇಗ ಸಂದ್ರ ಅಯ ರೀಸೆಂಟ್ಗ ಒಂದ್ ನೋಡುದು ಅಂದ್ರೆ ಮಲಯಾಳ ಮೂವಿ ಅಂದ್ರೆ ಒಂತರ ಸಸ್ಪೆನ್ಸ್ ಇದೆ ಚೆನ್ನಾಗಿದೆ ಮೂವಿ ಇಕೋತ್ತಿದೆ
ಹಾ
ಅದು ಅಂದ್ರೆ ಹೇಗಂದ್ರೆ ಆ ನೀವ್ ಆ ಯಾ ಇದು ಪೂರ್ತಿ ಲಕ್ಷ ಪಟ್ಟು ನೋಡ್ಬೇಕದ ಮೂವಿ ಅಂದ್ರ ಮೊದ್ಲು ಅರ್ಧ ಬೋರಿಂಗ್ ಅನ್ಸುತ್ತ. ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಹಿಂದಿನ ಕತೆ ಗೊತ್ತಿಲ್ಲ ಅಂದ್ರೆ ಎಲ್ಲೋ ಒ ಲೈನ್ ಮಿಸ್ ಮಾಡಿದ್ರ ಮತ್ತ. ಮುಂದಿನ ಕತೆ ಗೊತ್ತಾಗಲ್ಲ ಆದ್ರೂ ಚೆನ್ನಾಗಾದ. ಒಂಥರ ಸಸ್ಪೆಂಡ್ ಮೂವಿ ಅದಾದ್ಮೇಲೆ ಇನ್ನೊಂದು ಯಾವ್ದು. ಆ ಮೂವೀಸ್ ನೆನ್ಪಿಲ್ಲಾ ಆದ್ರ ಅದು ಅರಣ್ಯ ಪ್ರದೇಶದಲ್ಲಿ ಇದೇ ಯಾಕಂದ್ರ ಕೇರಳ ಮೂವೀಸ್ ಅಂದ್ರ. ಅರ್ಧ ಕಾಡಲ್ಲಿ ಇರುತ್ತ ಮೂವಿ.
ಹ್ಮ್.
ಈಕೋ ಒಂದು ಚೆನ್ನಾಗಿದೆತ ಅನಿಸ್ತು ಅದಾದ್ಮೇಲೆ ಯಾವ್ದದು ಲೋಕ ಲೋಕ ನೋಡಿರ್ಬೋದು.
ಹ್ಮ್ ಹಡುಗಿ.
ಅಬ್ದುಲ್ಕಾ ಸಲ್ಮಾನ್ ಅದೊಂದು ಚೆನ್ನಾಗಿದೆ. ನೋಡ್ಬೇಕ. ಮತ್ತ ಅಕ್ಕ.
ಮತ್ತೆನ್ಲಪ್ಪ ಊಟ ಅದೆಲ್ಲ.
ಹ ಹೈ ಏಳುವರೆ.
ಹ ಹ.
ಹ್ಮ್ ನೀವೇನ್ ಮಾಡ್ಕೊಳದು ಅದ್ರ ಊಟಕ.
ಊಟ ಚೆನ್ನಾಗಿರುತ್ತಾ ನಿಮ್ದು.
ಹಾ ಊಟ ಚೆನ್ನಾಗಿದೆ.
ಹ್ಮ.
ಎರಡ್ ದಿನಕ್ಕ ಒಂದು ಮುದ್ದೆ ಎರಡು ದಿನಕ್ಕ ಒಂದ ಚಪಾತಿ.
ಹ್ಮ್.
ಅನ್ನ ಸಾರ್ ಅಂತಾರೂ ಫಿಕ್ಸ್ ಇರತ್ತಾ.
ಹ್ಮ ಹಾ.
ಮುಟ್ಟತ್ತ ಇವತ್ತ ರವಿವಾರ. ಇವತ್ತ ಬೇರೆ ಮುದ್ದೆ ಇರುತ್ತೆ ನಾರ್ಮಲ್ ಇವತ್ತು ಊಟ.
ಹಾ
ಪ್ರತ ಜನ ಹಂದ್ರ ಇದು ವಾರದಲ್ಲಿ ಮೂರ್ ಸಲ ಏನು ಮೊಟ್ಟೆ ಕೊಡ್ತಾರಾ
ಹ್ಮ್
ವಾರದಲ್ಲಿ ಮೂರ್ ಸಲ ಮೊಟ್ಟೆ
ಹ್ಮ್
ಆ ನೋಡಿದ್ೆ ಹಳೆ ಶಾಲೆ ಮತ್ತ ಈ ಈ ಅವಷಲಿಗೂ ಅತ್ಯನ್ ವ್ಯತ್ಯಾಸ ಇಲ್ಲ ಅಲ್ಲಿ ಬೆಳಗೆ ಸೆಂ ಆ ಅಲ್ಲಿಂದ ಬೆಳಗ್ಗೆ ಸಂಜೆ ಟೀ ಕೊಡ್ತಿದ್ರರು ಇಲ್ಲಿನ ಬೆಳಿಗ್ಗೆ ಸಂಜೆ ಚಾ ಕೊಡ್ತಾರ ಹಾಗೇನೆಲ್ಲ ಆದ್ರೆ ಇವರು ಸ್ವಲ್ಪ ಹಾಲು ಕಡಿಮೆ ಆಗ್ತಾರ
ಹಾ ಹ
ಹಾಲು ಮತ್ತೆ ಚಾಪುಡಿ ಕಮ್ಮಿ
ಹ್ಮ್
ಮೊದ್ಲೆ ಅಂದ್ರೆ ಈಗ ಅಂದ್ರೆ ಏನಾದ್ ಚೆಕ್ಕಿಂಗ್ ಅದು ಬಂದ್ರೆ ಅವಾಗ ಏಂಡು ಹಾ ಎರಡೆ ಎರಡು ಪ್ಯಾಕೆಟು ಮುಳಿದಿದ್ದಿನ ಒಂದೇ ಪ್ಯಾಕೆಟ್
ಹ್ಮ್
ಒಂದು ಪ್ಯಾಕೆಟ್ ಹಾಲಲ್ಲಿ ನೂ ಜನ ಕುಡಬೇಕು
ಒಂದ ನೂರು ಜನಾನ
ಹಾ ನೂರು ಜನ
ಹಬ ಬಬ ಹ್ಮ್
ಅದಕ್ಕೆ ಅದಕ್ಕೆ ಅರ್ಧ ಜನ ಟೀ ಕುಡಿದ್ು ಬಿಟ್ಟುಬ ಬಿಟ್ಟತಾರೆ ಇಲ್ಲಿ ಬಿಟ್ಟು ಹೊರಗಡೆ ಹ ಕುಡಿತಾರೆ
ಹ್ಮ್
ಹಾ ಆವತ್ತಿನ ದಿನ ಹುಡುಗೂರು ಅದು ಈಗ ರಜಾ ದಿನಗಳು ಬಂದ್ರೆ
ಹ್ಮ್
ಹತ್ತತ್ರ ದೂರದವ್ರರೆಲ್ಲವು ಮನೆಗ್ ಹೋಗಿಡ್ತಾರೆ
ಹ್ಮ್
ಆವತ್ತಿನ ದಿನ ಅಡಿಗೆ ವನ್ ಯಾವ ದೊಡ್ ದೊಡ್ಡ ಇದ್ರ ಎಸ್ಟೋರೆಂಟ್ ಅಲ್ಲಿ ಮಾಡಿರ್ಬಾರ್ದು ಆ ವಲಿಗೆ ಮಾಡಿರ್ತಾರೆ ಟೀ ಅಂತೂ ಚೆನ್ನಾಗಿರುತ್ತೆ ಅವತ್ತಿನ ದಿನ ಎಲ್ಲ ಚೆನ್ನಾಗಿರುತ್ತಾ
ಹ್ಮ್ ಜಾಸ್ತಿ ಜನ ಇರಲ್ಲ ಅಲ್ಲ
ಹಾ ಜಾಸ್ತಿ ಜನ ಇದ್ರೆ ಮುಗೀತು ಅರ್ಧ ಜನ ಊಟಕ್ಕೆ ಬರ್ಬಾರ್ದ ಅನ್ಕೊಂಡ್ ಬಿಿಡ್ತಾರ ಅದಿನ
ಅಷ್ಟ್ ಕೆಟ್ಟದಾಗ ಮಾಡ್ತಾರ
ಕೆಟ್ಟದಾಗತ್ತಲ್ಲ ಅದ್ರೆ ಬಾಳ ಜನ್ ಅದೇ ತಿಂದು ತಿಂದು ತಿಂದು ಬೇಜಾರ್ಾಗಬಿಟಾರ
ಹ್ಮ್
ಆದ್ರ ಅಂದ್ರೆ ಈ ಕಾಳ ಸಾರು ಅದೆಲ್ಲ ಮಾಡ್ತಲ್ಲ ಅದಕ್ಕೆ ನಾವು ಮಿಸ್ ಮಾಡಲ್ಲ ಊಟೆ ಮಾಡದದು
ಹ್ಮ್
ಏನೇ ಇರ್ಲಿ ಬಿಡ್ ಕಾಸ ಅಂದರೆ ಫಿಕ್ಸ್ ಅ ತಿನ್ನೋದು ಅದೇ ಅಲ್ಲ ಮೇನ್ ಎನರ್ಜಿ ಸೋರ್ಸ್ ಎಲ್ಲಿಂದ ಶಕ್ತಿ ಅಂದ್ರೆ ಏನೋ ತಿಂದಕ್ಕೆಷ್ಟ ಶಕ್ತಿ ಮಾಡ್ಕೋಬೋದು ಅಂದ್ರೆ ನಮ್ಮ ಹಾಸ್ಟೆಲ್ ಅದೇ ಒಂದ್ ತಿನ್ಬೇಕು
ಹ್ಮ
ಇಲ್ಲ ಅಂದ್ರೆ ಅವಾಗಾಗ ದುಡ್ಡು ಬಂದ್ರ ಇಲ್ಲ ಶೇಂಗಾ ಮೆಕ್ಕೆಜೋಳ ಈ ತರ
ಹ್ಮ್ ಹ್ಮ್ ಒಳ್ಳೆ ಹವ್ಯಾಸ ಎಲ್ಲ ಬೆಳೆಸ್ಕೊಂಡಿ ಅಮಗೆ
ಹ್ಮ್
ಹ್ಮ್ ಮತ್ತೇನು ಸಮಾಚಾರ
ಏನುಲ್ಲ
ಏನಿಲ್ಲವಾ ಕಾಲೇಜ್ ಎಲ್ಲಾ ಹೆಂಗ್ ನಡೀತಿದೆ
ಕಾಲೇಜು ಚೆನ್ನಾಗಿ ನಡೀತಾ ಇತ
ಹ್ಮ್
ಹದ ಈ ಅಂದ್ರೆ ಈಗೀಗ ಸ್ವಲ್ಪ ಕ್ಲಾಸ್ಗೆ ಜಾಸ್ತಿ ಹೋಗ್ತಾ ಇಲ್ಲ ಎಲ್ಲ ಅಂದ್ರೆ ನಲ್ವತ್ತು ಕ್ಲಾಸ್ ಆಗ್ಬೇಕಲ್ಲ
ಹ್ಮ್
ಒಂದ್ ಸಮ್ ಅಂದ್ರೆ ನಲ್ವತ್ತು ಕ್ಲಾಸ್ ಆಗಕು ಈಗ ನಲ್ವತ್ತಕ್ಕಿಂತ ಜಾಸ್ತಿ ಆಗಿದೆ
ಹ್ಮ್ ಹ್ಮ್
ಆದ್ರೂ ತಗೋತಾ ಇದ್ದಾರೆ ಅದಕ್ಕೆವ ಹೋದ್ರು ಉಪಯೋಗಿಲ್ಲ ಅಂದು ಯಾವ್ಯಾವ ನಲ್ವತ್ತಗಿದೆ ಅದಕ್ ಹೋಗಲ್ಲ ಉಳ್ಕಿದಕ್ ಉ
ಹ್ಮ ಮತ್ತೆ ಮನೆ ಕಡೆ ಎಲ್ಲಾ ಆರಾಮ
ಹಾ
ಊರ್ಗೇನ್ ಹೋಗಿಲ್ವಾ
ಹೋಗ್ಬೇಕ ಹಾ ನೋಡ್ಬೇಕೇನ ಈಗ ಅಂದ್ರೆ ಸ್ಡಿ ರಜಾ ದಿನ ಕೊಡ್ತಾರಲ್ಲ ಅಭ್ಯಾಸ ಮಾಡಕ್ಂತ
ಹ್ಮ್
ಅವಾಗ ನೋಡ್ಬೇಕ ಹೋದ್ರೆ ಹೋದ ಅವಾಗ ಇಲ್ಲೇನೋ ಗೆಳೆಯಾಗಿ ಇರ್ತಾರೆ ನಡೀತದೆ
ಹ್ಮ್
ಮೂಡ್ತ ಒಂದ್ರಡು ದಿನ ಹೋಗ್ ಬರತ್ತ
ಒಂಬ ಒಂಬ
ಹ್ಮ್
ಹ್ಮ್ ಮತ್ತೆ
ಏನಿಲ್ಲ ಇಲ್ಲ ಗ್ರ ಇಮ್ಮ ಹ ಅದೇ ಇದೆ ತಲಲಿ ಆ ತಿರುಪತಿಗ್ ಹೋಗ್ಬೇಕತ್ತ ಒಮ್ಮ
ಹ್ಮ್
ಅದಕ್ಕೆ ದುಡ್ ಸ್ವಲ್ಪ ಜಮಾ ಮಾಡಿದ್ದೇನೆ ಈಗ ಹ ಸ್ಟಡಿ ಅದೇ ಅಭ್ಯಾಸ ಮಾಡಕ್ ರಜಾನೂ ಕೊಟ್ರ ಇಲ್ಲ ಎಲ್ಲಾ ಎಕ್ಸಾಮ್ ಆದ್ಮೇರ ನಾನು ನಮ್ಗೆ ಹೋಗ್ಬೇಕಕ್ತಿ
ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ
ಅದೇ ತಿರುಪತಿಗೆ ಓದ್ ಸಲ ಹೋದಾಗ ತಿರುಪತಿಲಿ ಬರೇ ಹ ದೇವ್ರು ಅಷ್ಟ ನೋಡಿದ್ರ ಅ ಸುತ್ತಲ ಏನೋ ನೋಡೋದಿದೆ ಅಂತ
ಹ್ಮ್
ತಿರುಪತಿಗೆ ಹೋದ್ರ್ಷ ಹೋಗಿದ ಮತ್ತ ಇನ್ನೊಂದಸಲ ಹ ಬಂದ್ರೆಯತದ ತಲೆಲ್ಲ
ಹ್ಮ್
ಹೋಗ್ ಬರಪ್ಪಮ್ಮೆ ಆ ಈಗ ಮತ್ತೆ ಪದ್ಮನಾಭಕ್ ಹೋಗಬೇಕತ್ತದೆ ಆದ್ರ ಬಹಳೂರ ಇದೆ ಎ ಏಳ್ನೂರು ಕಿಮೀಟರ್ ಇದೆ ಹೋಗದ ಏಳ್ನೂರು ಕಿಮೀಟರ್
ಹಾ
ಹೋಗೋದ ಹೇಳನೋರು ಬರೋದ ಹೇಳನೋರು ಟ್ರೈನ್ ಬುಕ್ ಮಾಡ್ಬೇಕು ಮತ್ತ ಅಲ್ಲಿ ಹೋದ್ಮೇಲೆ ಅಲ್ಲಿೇನನು ಮಾತಾಡೋದು ಕಠಿಣ ಇದೆ ಅಲ್ಲಿೇನು ನೋಡ್ಬೇಕ ಇಾ ಏನೇನ ಆಾಗತ್ತೆ ಅದ್ೊಂದು ಹೋಗ್ ಬರಬೇಕಕಿಾ
ಹಾ ಹೋಗ್ಬನ್ನಿ ಹೋಗ್ಬನ್ನಿ..
ಅದೇ ಮತ್ತ..
ಮತ್ತೇನಿಲ್ಲ ನೋಡು. ಇವಾಗ ಏನ್ ಮಾಡ್ಬೇಕು.
ಇವಾಗ.
ಇವಾಗ ಏನ್ ಕೆಲ್ಸ ಅಂದ್ರೆ. ಓದ್ಬೇಕಾ ಆಟ ಆಡ್ಬೇಕಾ..
ಹ ಏನು ಓದೋದು ಅಷ್ಟೆಲ್ಲ ಈಗ.. ನೋಡ್ಬೇಕು ಸರ್ ಇಡ್ಲ.